ಕೇಳಸ್ತ ಆಯ್ತಾ
ಹ್ಮ ಕೇಳಿಸ್ತಿದೆ
ಏನ್ ಮಾಡ್ತಿದ್ದ
ಏನಿಲ್ಲ ಕಾಲಿಕ್ಕೆ ಹ್ತೀನಿ ನೀವು
ಹಾ ರೂಮಾಗ ಬಂದೆ ರೈಸ್ ಇಡ್ಬೇಕಾಯ್ತು ನೋಡಿ ಊಟಕ್ಕೆ
ಹ್ಮ್ ನಿಮಸ ಸಾಂಬಾರ ಊಟಕ್ಕೆ
ಹ್ಮ್ ರೈಸ್ು ಸಾಂಬಾರು ಮೊಟ್ಟೆ
ಹ್ಮ್
ಹ್ಮ್ ನಿಮ್ದು
ನಮ್ದು ಚಪಾತಿ ಪಲ್ಲೇ
ಹ್ಮ್ ಹ್ಮ್ ಹ್ಮ್
ಹ್ಮ್
ಮತ್ತೆ ಇನ್ನೇನ್ ಸಮಾಚಾರ
ಹೇಳ್ಬೇಕ್ರಿ ನೀವೇ ದೊಡ್ ಜನ
ದೊಡ್ ಜನನ
ಹ್ಮ್
ದೊಡ್ ಜನ ಅಂದ್ರೆ
ಹಂಗೆ ದೊಡ್ಡವರು
ಏ ಇಲ್ಲಪ್ಪಾ ಸಣ್ಣ ಇದ್ದೀವಿ
ಹ್ಮ ಹಾ ನೋಡಕ್ಷ್ಟ ಸಣ್ಣ ರೀ
ಮತ್ತೆ ನ ಇನ್ನೇ ಅಂದ್ರಗ್ ಇನ್ನೇಂಗ ದಪ್ಪ ಇದೆ
ಇನ್ನ ಪಾಪ ಹಾಲು ಕುೂಡತಿರ ನೀ ಎಳೆ ಹಗು ಏನ್ ಗೊತ್ತೇ ಆಗಲ್ಲ
ಹ್ಮ್ ಮಧ್ಯಾಹ್ನ ಆ್ತಿಂದೆ
ಮಧ್ಯಾಹ್ನ ಅದೇ ಚಪಾತಿ ರೊಟ್ಟಿ ಪಲ್ಯ
ಹಾ ಹಾ ಹಾ
ಹ್ಮ್ ಮನ್ ಜಿಮ್ ಹೋಗಿದ್ರಾ
ಹ್ಮ ಹೋಗಿದ್ವಿ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ಗ ಹೋಗಿ
ಹ್ಞ
ಬಂದು ಒಂದು ಆರು ಗಂಟೆ ಹಂಗೆ
ಹ್ಮ್ ಹ್ಮ್
ಹ್ಮ್
ಖಾಲಿ ಇರುತ್ತಾ ಎಂ ಜನ ಜಾಸ್ತಿ ನಾ
ಇಲ್ಲ ಸಂಜೆ ನಾವ ಹೋದಾಗ ಯಾರಲ್ಲ ಒಂದ್ಯ ಇಬ್ರು ಇರ್ತಾರೆ ಅವ್ರು ಮಾಡ್ತಾ ಇರ್ತಾರ ಅಷ್ಟೇ ನಾವುವಿ ನಾವಿಬ್ರು ನಾಲ್ಕೇ ಜನ
ಹ್ಮ್ ಹ್ಮ್
ಆಮೇಲೆ ಲೇಟ್ ಆಗ ಹೋದ್ರೆ ಜನ ಬರ್ತಾರೆ
ಹ್ಮ್
ಹ್ಮ್
ನಾ ಕಡಗೆಲ್ಲ ಇತು ಇನ್ನ
ಇನ್ನ ಎಲ್ಲಿ ಇವಾಗ ಒಂಟು ಮುಕ್ಕಾಲು ಬಂದ್ ಇನ್ ನ್ ಒಂದ್ ಹದ್ನೈದು ನಿಮಿಷ ಗ್ಯಾಸ್ ಬೇರೆ ಖಾಲಿ
ಹ್ಮ್ ಹ್ಮ್
ಮಧ್ಯಾಹ್ನ ಅಡಗೆ ಮಾಡಬೇಕಾರೆ್ರ ನೀ ಸಾಂಬಾರ ಎಲ್ಲ ರೆಡಿ ಆಯ್ತು ರೈಸ್ ಇಟ್ಟು ವಿ ಗ್ಯಾಸ್ ಕರಿ ಆಯ್ತ ಇಂಡಕ್ಷನ್ ಯ್ತಲ್ಲಾ ಅದಲ್ಲ ಮಾಡ್ತಾ ಇದ್ವಿ
ಹು
ಹ್ಮ್ ಮತ್ತೆ ಆ ಕಡೆ ಮಳ
ಮಳೆ ಇಲ್ಲ ಫುಲ್ ಬಿಸಲು ಅಲ್ಲಿ
ಇಲ್ ಮಳ ಹೋಯ್ತು ಸಂಜೆ ನಾವ್ ಜಿಮ್ ಹೋದಾಗಂದ್ ಐದ್ ಗಂಟೆಂಗೆ ಐದು ಐದುವರೆಗೆ
ಹಾ ಹಾ
ಹ್ಮ್
ಏನು
ಏನು
ಏನಂದ್ರೆ
ಏನಂದಿಲ್ಲ ಮಳೆ ಹೋಯ್ತು ಒಂದ ಅಷ್ಟೆ ಹ್ಮ್ ಕಡೆ ಪ್ರಯಾಣ
ನೀವಾಗ ನೋಡ್ಬೇಕು ಇನ್ನೂ ಬುಕ್ ಮಾಡಿಲ್ಲ
ಹ್ಮ್ ಹ್ಮ ಹ್ಮ್
ಬರ್ಬೇಕು
ಹ್ಮ್
ಹೇಳಿ ನಿಮ್ ಬರ್ಡೆ ಏನ್ ಕೊಳಸ್ತದೆ ಬರ್ತೀನಿ
ಏನ್ ಕೊಡ್ಸನ್ ಬಡವರು
ಓ ಹಂಗೀದ ಬಿಡಿ ಬರಲ್ಲ ನ ನಾನ್ ಶ್ರೀಮಂತರ ಪೇಟೆಗ ಅಷ್ಟೇ ಬರೋದು
ಹಾ ಹೌದಾ ಏನ ಬಾಡವರು ನೆನಪಿದ್ರೆ ಬನ್ನಿ ಈ ಕಡೆ
ಹ್ಮ್ ಒಳನ ಬಿಡ್ರಿ ಇನ್ನೊ ಒಂದ್ ಸ್ವಲ್ಪ ಆಗತ್ತೆ ಇನ್ನೊಂದ್ ನಾಲ್ಕಕ್ ದಿನ ಆಗತ್ತೆ
ಹೌದಾ ನಾಾಗ್ದೇನೆ ಏನಕ್ಕೆ
ಹಂಗೆ ಸ್ವಲ್ಪ ಕೆಲ್ಸ ಇದಾವೆ ಇಲ್ಲಿ
ಹಂಗೆ ಸ್ವಲ್ಪ ಕೆಲ್ಸ ಅಂದ್ರೆ
ನಂಗೆ ಏನೋ ಇರುತ್ತೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ತೆ ಜೆಪಿ ನಗರ್ ಕಡೆ ಹೋಗಲ್ ಬಾವತ್ತು
ಇಲ್ಲಪ್ಪ
ಏನ್ ಅವರೇ ಬರ್ತಾರ
ಗೊತ್ತಿಲ್ಲ ನನ್ಗೆ ಹೆಂಗ ಗೊತ್ತು
ನೀ ಕೇಳ್ಬೇಕಲ್ಲ ಮತ್ತೆ
ರೀ ನಾನ್ ಬರ್ಡ ನಾನೇ ಎಲ್ಲಾರು ಕೇಳಕತದ ಬತ್ತಿರಾ ಬತ್ತೀರಾಂತ
ಹ್ಮ್ ಇನ್ನೊಬ್ಬ್ರ ಬರ್ಡೇಗೆ ಹೆಂಗ್ ಹೇಳ್ತರಲ್ಲ ಮತ್ತೆ ಅವಾಗ ಇವಾಗ ಆತಾ ಆಯ್ತಾ ನಿಮ್ಗದು
ಏನಂತ
ಏನಂತ ಅಂದ್ರೆ ಅಪ್ಪ ಅಪ್ಪ ರೆಸಾರ್ಟ ಅವರೇ ಹುಡ್ಕೋದು ಕರಿಿಯೋದು ಅವ್ರೇ ಎಲ್ಲ ಅವ್ರಿಗೆೇತದ್ರೆ ಇವಾಗ ನಿಮಂಬದಕಂದ್ಮೇಲೆ ಗೊತ್ತೈತ ನಿಮ್ಗೆ
ಹ ನಮ ಇವಾಗ ಯಾರಾದ್ರರು ಕರದ್ರೆ ಹೇಳ್ಬೋದಪ್ಪ ಇವ್ರ ಬರ್ಡೆಗೆ ಹೆಂಗ ಬರ್ ಂದ್ರೆ ಎಷ್ಟ್ ಗಂಟೆಗೆ ಹ್ಮ್ ಏನು ಅಂತ ಹೇಳ್ಬೋದು
ಪಾಸ್ಕ್
ಆಂ
ಲ್ಲಮ್ಮ
ಹ್ಮ್ ಹ್ಮ ಹ್ಮ
ಹ್ಮ್ ಹ್ಮ್ ಹ್ಮ್ ಮತ್ತೆ ಹ್ಮ ನಾನ್ ಕೇಳಿದೆವು ಇತೀರಾ ಅಂತ ಆ ಕಡೆ
ಹ್ಮ್
ಇಲ್ಲ ಮೇಬ ಅವ ಏನ್ ಜಗಳ ಆಡವರು ಅನ್ಸುತ್ತೆ
ಏನ ಗೊತ್ತಿಲ್ಲಪ್ಪ ಮೊನ್ನೆ ಅದೇನ್ ಅಪ್ಲಿಕೇಶನ್ಗೆ ಇದಿದು ಮೆಸೇಜ್ ಹಾಕಿದ್ರು ಟಾಸ್ಕ್ಿಗೆ ಮೆಸೇಜ್ಾಕಿದ್ರರುಷ್ಟೇ
ಹ್ಮ್ ಜಡ ಆಡೋದೆ ನನ್ಗಂದ್ಲು
ಹಾಂ
ಇವಾಗ ಏನ್ ಸರಿ ಆಗತ್ತ ಇಲ್ಲ ನಾ ಗೊತ್ತಿಲ್ಲಾ ನಾನ್ ಕೇಳ್ದಿ ಹಿಂಗ ಹೋಗ್ತತ ಏನು ಅಂತ
ಹಾ
ನಾ ಇನ್ ಮೇಲೆ ಎಲ್ಲೂ ಹೋಗಲ್ಲ ಅಂತ ಅನ್ಸ
ಹ್ಮ್
ನಾ ಸು್ ಮಾಡೆ ಅದಕ್ಕೆ ಕೇಳಿ ನೀ ಏನಾದ್ರು ಕಲ್ದಿರಾ ಅಂತ
ಇಲ್ಲಪ್ಪ ನಾನ ಯಾರನು ಎಲ್ಲ ಯಾರನ್ನು ಕಳದಿಲ್ಲ ನಾನು
ಸರಿ ಬಿಡಿ ಮತ್ತನಕ್ ಕೇತ್ರ ಭದ್ರಾ ಅಂತ ಹೇಳಿ
ಸೊ ನೀವು ಬೆಂಗ್ಗಳೂರ್ ಕಡೆ ಬರ್ತೀರಾ ಅಂತ ಕೇಳಿದ್ದು
ಇಲ್ಲ ರೇ ಬರಲ್ಲ
ಹ್ಮ್ ಸರಿ ಇನ್ನೇನ್ ಮಾಡಕ್ ಆಗತ್ರಿ ನೀವು ದೊಡ್ಡ ಮಷರು ಹ್ಮ್
ಅನ್ನೆ ಈನ ದೊಡ್ಡ ಮನ್ಷ್ಯರು ಜಾಸ್ತಿ ಹೋಗ್ತೀನಿ ನೀವು ಚಿಕ್ಕ ಹದಲ್ಲ ಇನ್ನು
ಹೌದೌದು
ಹ್ಮ್
ಹ್ಮ್ ಯಾವತ್ಗೋ ನಿಮ ತಮ್ಮ
ಅದ ಮತ್ತ
ಹ್ಮ್ ಹ್ಮ್ ಮತ್ತೆ ಬರ್ ನೀವ್ ಬರೋದು ಹತ್ತೊಂಬತ್ತು ಕೊರ್ತೀರಾ
ಇಪ್ಪತ್ತತ್ತು
ಹಾಂ ಹಾಂ ಹಾಂ ಇಪ್ಪತ್ತು ಟ್ರೈನಾ
ನೋಡ್ಬೇಕ ಇನ್ನು ಗೊತ್ತಿಲ್ಲ ನಗೆ
ಹಾ ಹಾ ಹಾ
ಹ್ಮ್ ಹ್ಮ
ಮತ್ತೆ ಟೆಸ್ಟ್ ಲಿಸ್ಟ ಎಲ್ಲ ಅಟೆಂಡ್ ಮಾಡ್ತಾ ಇದ್ರಾ ಕ್ಲಾಸು
ಟೆಸ್ಟ್ ಅಟೆಂಡ್ ಮಾಡಿ ನಿಗ್ ಇಷ್ಟೇ ಮಾಡಿಲ್ಲ
ಹೌದಾ
ಹ್ಮ್ ನೀವು ಮಾಡಿಲ್ವಾ
ಮಾಡ್ದ
ಹ್ಮ್
ಮಾಡ್ದ ಅದ ಯಾವದ ಇದು್ ಬೇರೆ ಬಿಟ್ಟಿದ್ರಲ್ಲ
ಏನು
ಸನ್ಫಸ್ ವಿಡೋಂದ್ಬಟ್ಟು
ಹ್ಮ್ ಸಾಪೇ ಬಿಟ್ಟಾರೆ ಫುಲ್ ಇಲ್ಲ ಅದು
ಹಾ
ಹ್ಮ್
ಹಾ ಜನಂಗ ಅದೆಲ್ಲಾಕಿ ಹ್ಮ ನೀವ ಯೂಟ್ಯೂಬ್ ಅಲ್ಲಿ ಏನು ಅಡ್ಮಿಷನ್ ಆಗ್ಲಿ ಅಂತ ಹಕ್ಬಿಟ್ಟಾರ ಏನ್ ಕತೆನ ಗೊತ್ತಿಲ್ಲ
ಮೇ ಬಿ ಹಂಗೆ ಇರ್ಬೋದು, ಹಂಗ್ ಫ್ರೀ ಆಗಿ ಬಿಡುದಾದ್ರ ಮತ್ ತಗೋಂತಾರೆ.
ಅದೇ ಅದೇ.
ಸ್ಟಾರ್ಟಿಂಗ್ ಬಿಡ್ತಾರ ಅಷ್ಟೇ.
ಹ್ಮ ಮತ್ತೆ ಇನ್ನೇನು ಇದೆಲ್ಲಾ ಮುಗಸ್ತಾ ಬಜೆಟ್ ಕ್ಲಾಸು. ಬಜೆಟ್ ಬಜೆಟ್.
ಹಾ ಮುಗ್ದಿದೆೆ, ಮುಗ್ದಿದೆ ಮುಗ್ದಿದೆ.
ಹ್ಮ್ ಹ್ಮ್ ಬೇರೆ ಏನ್ ಓದ್ತಿದ್ದೆ.
ಇವಾಗೇನ್ ಓದಿಲ್ಲ ಕಾಲಿ ಇದೀನಾನು.
ಹ್ಮ್ ಮತ್ತೆ ಶಾಪಿಂಗ್ ಗಿಪಿಂಗ್ ಎಲ್ಲ ಹೋಗಿದ್ರಾ
ಎಲ್ಲಾ ಫುಲ್ ಜೋರ್ ಹಂಗರ.
ಹ್ಮ್
ಹ್ಮ್ ಹ್ಮ್ ಹ್ಮ್
ನೀ ಮಾಡು ನಂಗ್ ಬೇಡ.
ಏನ್ ಬೇಡ.
ಈ ಕಡೆ.
ಆಕಡೆನಾ.
ಹ್ಮ್
ಹೋಗ್ ಪಾಪ ಊಟಕ್ಕರಿತಾವ್ರೇನ್ ನಾ ಬತ್ತಿನಿ ಅಂತ್ ಹೇಳ್ಬಕ್ತಾನೆ ನೀವು. ಮತ್ತೆ ಏನ್ ಸ್ಪೆಷಲ್ ಮಾಡಿದ್ರು ನಿಮ್ಗೆ ಮಗಳು ಮನೆಗ್ ಬಂದಾಳೆ ಅಂತ.
ಏನಿಲ್ಲ ಅದೇ ನಾರ್ಮಲ್ ಡೆಲಿ ಇದೇ ಇರ್ತೀತ್ ಅದೇ ಏನಿಲ್ಲ ಸ್ಪೆಷಲ್ ಅಂತ.
ಡೇಲಿ ಚಪಾತಿ ರೊಟ್ಟಿ ಪಲ್ಯಾ
ಹ್ಮ್
ಹ್ಮ್ ಹ್ಮ ಪುಲ್ ದಪ್ಪ ಹಾಗಿ ಬತ್ತಿವ ಒಂದ್ ಐದ ಕೆ ಜಿ
ಆಗಿದ್ದೀನಿ ಆಲ್ರೆಡಿ
ಆಲ್ರಡಿ ಆಗಿದ್ದೀರಾ
ಹ್ಮ್
ಹ್ಮ್ ಹ್ಮ್ ಮತ್ತೆ ಇಲ್ ಬಂದ ಜಿಮ್ ಹಚ್ಚಿ ಫುಲ್ ಸಣ್ಣ ಆಗ್ಬಡದ
ಜಿಮ್ಮ ಏನ್ ಹಚ್ಚಲ್ಲಾ ರನ್ನಿಂಗ್ ಮಾಡ್ತೀನಿ ಅಷ್ಟೆ
ಹಾ ಹಾ ಹಾ ಬನ್ನಿ ವಾಕಿಂಗ್ ಬೆಳಗ್ಗೆ ಹೊತ್ತು ಜಾಗಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಯೋಗ ಮಾಡಿ
ಬರೋಣ ಬರೋಣ ಫಸ್ಟ್ ಅಲ್ಲ ಬರೋಣ ಬೆಂಗಳೂರಿಗೆ ಆಮೇಲ್ ಜಾಗಿಂಗ್ ಹೋಗ್ತಿವ್
ಅದೇ ಏನಪ್ಪಾ ನೀವ್ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀರಾ ಬೆಳಗಾವಿಲಿ.
ಮತ್ತೆ ಇಲ್ಲೇ ಆಗೋಣ ಅಂತ ಅನ್ಕೊಂಡಿವ ಫುಲ್ ಕಂಪ್ಲೀಟ್ ಆಗಿ
ಆ ಸೆಟ್ಲ ಅಲ್ಲೇ ಸೆಟ್ಲ್ ಆಗ್ತೀರಾ
ಹ್ಮ್
ಹ್ಮ್ ಹ್ಮ್ ಸೆಟ್ಲ್ ಆದ್ಮೇಲ್ ನಮ್ನೆಲ್ಲಾ ಮರಿಬೇಡ್ರಿ ಆಗಲೇ ಮರ್ತ
ಹ್ಮ ಇಲ್ಲ ರೀ ಬೆಂಗ್ಳೂರ್ ಜನ ಬೆಂಗ್ಳೂರಗ ಅಷ್ಟೇ
ಬೆಂಗ್ಳೂರ ಜನ ಬೆಂಗ್ಗಳೂರಿಗ ಅಷ್ಟೇನಾ
ಹ್ಮ್
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಏನ್ ರೀ ನಿಮ್ ಕಡೆರೆಲ್ಲ ಹಿಂಗೆ ಹೇಳ್ತ ತ್ತಿರಾ ಬೆಳಗಾವಿ ಮಂದಿ
ಹ್ಮ್ ರೀ ನಾವ್ ಹಿಂಗೆ ಬೆ ಬೆಳಗಾವ ಮಂದಿನೇ ಹಿಂಗೆ
ಎಲ್ಲಾ ಅರ್ಧದಾರೆಗ್ ಬಿಟ್ಟೂಬಿಡ್ತೀರಲ್ರೀ
ಹ್ಮ್ ರೀ ಅದೇ ರೀ ಬೆಳಗಾವ ಮಂದೀ ಸ್ಪೆಷಾಲಿಟಿ ಆದ್ರ ನೀವ ಬೆಳಗಾವ ಮಂದಿಗೆ ಹಿಂದೆನೆ ಗೊತ್ತ ಬರತಿರಲ್ಲ ಓಡೋಡಿ ಬೇರೆ ಯಾವದ್ ಸಿಗಲ್ವ ನಿಮ್ಗೆ ಆ ಕಡೆ ಇರೊದು.
ಏನೋ ಫ್ರೆಂಡು ಅಂತ ಬರ್ತೀವಪ್ಪಾ ನೀವ್ ಹಿಂಗೆ ಅಂದ್ರೆ ನೋಡ್ರಿ. ಒಬ್ಬರ ಇದ್ದಾರೆ
ಅದೇ ನಿಮ್ಗೆ ಅಲ್ಲ ಯಾರ್ ಸಿಗಲ್ಲ ಅಂತ ಇಲ್ಲಿ ಬರ್ತೀರಾ ಕೊಡೆಗೆ ಯಾರ ಇಲ್ಲ ಅಂತ.
ಯಾರಿಲ್ಲ ಅಂತ ಯಾಕ್ ಬರನ್ ಯಾಕ ಇಲ್ಲರಿ
ಹ್ಮ್ ಮತ್ತೆ ನಡು ಬಿಟ್ಟೊಗ್ತಾರೆ ಅಂತ ಗೊತ್ತಿದ್ದು ಏನಕ್ ಬರ್ತಿರ ಬುಡ್ಬೇಕು ಅಷ್ಟ ಇದ್ದೊರು ಮೊದ್ಲೆ
ಈಗ ಬಿಟ್ಟಿದೀವಲ್ಲಾ ಇವಾಗ
ಹ್ಮ್ ಎಲ್ಲ ಬಿಡಿ ಏನ್ ಬಿಡತ್ತಿರ ಅದ್ದ ಮುದ್ದ ಯಾಕ ಬಿಡ್ತೀರಾ
ಹ್ಮ್ ಎಲ್ಲ ಬಿಡಾನ ಅದಕು ಟೈಮ್ ಬರ್ತದೆ
ಈಯ ಟೈಮ್ ಏನಕ್ ಕಾಯ್ತೀರಾ ಬಿಟ್ಟ ಬಿಡ್ಬೇಕು ಬುಡಬೇಕ್ ಅನ್ಸಿದಾಗ ಅದ್ರದ್ ಏನ್ ಟೈಮ್ ಬರ್ಬೇಕು
ಹ್ಮ್ ಹ್ಮ್ ಬೀಡನ ಬೀಡನ
ಹ್ಮ್
ಹ್ಮ್ ಮತ್ತೆನು
ಏನಿಲ್ಲ
ಏನಲ್ವಾ ಎಷ್ಟು ಇವಾಗ ಊಟ ಮಾಡ್ತೀರಾ ಅಥವಾ ಇನ್ನ ಲೇಟಾ
ಊಟ ಆಗಿದೆ ನ ಆಲ್ಡಿ
ಊಟ ಆಗಿದ್ದೇನೆ ಅಲ್ಲ ಹೆ್ಣು ಒಂಬತ್ ಗಂಟೆ ಇನ್ನ ಎರಡ್ ನಿಮಿಷ ಆಯ್ತೆ
ಒಂಬತ್ ಗಂಟೆ ಎರಡ್ ನಿಮಿಷ ಇದ್ರು
ಇಷ್ಟೇಗ ಮಾಡಿದೀರಲ್ಲ ಅಂತ
ಹ್ಮ್ ಎಂಟಕ್ಕೆ ಮಾಡ್ತೇ ನ
ಹಾ ಹಾ
ಹ್ಮ್
ಎಂಟಕ್ ಮಾಡಿ ಒಂಬತ್ತ ಬಲ್ಟಿ ಹೊಡದ.
ಇಲ್ಲ ಹತ್ತಕ್ಕೆ
ಹತ್ತಕ್ಕೆ
ಹ್ಮ್
ಹ್ಮ್ ಹ್ಮ್ ಸರಿ ಆಯ್ತು ತಗೊಳ್ಳಿ ಫೋನ್ ಮಾಡಣ ಈ ಕಡೆ ಬನ್ನಿ ಬೇಗ ಅಲ್ಲೇ ಇರ್ಬೇಡಿ
ಏನ ಹರ್ಬೇಕು
ಏನ ಕ್ರೀ ಎಕ್ಸಾಮ್ಗೆ ಓದಕ್ಕೆ
ಹ ನೋಡೋಣ ಬಿಡ್ರಿ
ಹ್ಮ್ ಸರಿ ಸರಿ
ಸರಿ
ಹ್ಮ್ ಬಾಯ್